ಹ -ಇಲ್ಲ- ನಿ -ಎಂಟುರ ಇಲ್ಲ ಹ
ಹಲೋ ಕೇಳಸ್ತಾ ಇಲ್ಲ.
ಹ ಹ್ಮ
ಹಲೋ ಅಲೋ ಕೇಳಿಸತಿದ್ದೇನಾ ಹ ಕತ
ಹ್ಮ ಮಂಕಿ ಒಸ್ಂದ ನಿಮಗೆ ಹ್ಮ್
ಹಾ ನಮಗ್ ಕೆಳ್ಸಿ ದೆ ಆರಾಮಿದೀರಾ
ಹು ಆರಾಮ ಹಚಗ ನೀ
ಹಾ ನಾವು ಆರಾಮಿದ್ದೇವಿ
ಹ್ಮ ಆಯ್ತು ಊಟ ಆಯ್ತು ನಿಮ್ದು
ನಮ್ದು ಆಯ್ತು ಊಟ ಊಟ ಮಾಡ್ಕೊಂಡ್ ಹಾಚೆ ಬಂದಿದ್ದ
ಹೌದ ಏನ ಊಟ ಮಾಡಿದಿರಾ ನೀವು
ನಮ್ದು ಇವತ್ತು ಬುಧವಾರ ಅಲ್ಲ ಚಿಕೆನ್ ಇಟ್ಟಿದ್ರು ಚಿಕನ್ ಚಾರು ಮತ್ತೆ ವೆಜ್ ಅವ್ರಗ ಗೋಬಿ ಮಂಚೂರಿನ್
ಹ್ಮ್ ಹೌದಾ
ಹ್ಮ್ ಮತ್ತೆ ನೀವೇನ್ ತಿಂದಿದ್ರಿ
ನಾವು ಚಪಾತಿ ತೆಂದಿದ್ವಿ ಇವತ್ತು
ಹೌದಾ ಇದಕ್ಕೂ ಕಾರ್ಯ ವರ್ಕ್ ಆಗ್ತಿಲ್ಲಲ್ಲ ಅಲ ನಾವವು ಎಷ್ಟು ಡ್ರೆಸ್ತ್ತ ಟ್ರೈ ಮಾಡಿದೇ ನಿಮಗ್ ಕಾಲ್ ಹಚ್ಬೇಕು ಮಾತಾಡ್ಬೇಕಂತ ಆಗ್ತಾನೇ ಇಲ್ಲ
ಇದ್ದ ಇದೆ ಅಗತ್ಯ ನೆಟ್ವರ್ಕ್ ಇಶ್ಯೂ ಇರುತ್ತದೆ ಮೈಂಟೆನೆನ್ಸ್ ಇ ಏನಾದ್ರು
ಹ್ಮ್ ಹೌದು ಮತ್ತೆ ಏನ್ ಮಾಡ್ತಿದ್ರಿ ಎಲ್ಲ ಚೆನ್ನಾಗಿದೇನಾ ಇವತ್ತು ದಿನ ನೀವ್ ರಜಾ ಇದೆ ಅಂತ ಹೇಳಿದ್ರಲ್ಲ ಏನ್ ಮಾಡಿದ್ರಿ ಇವತ್ತು
ನಾವ ಏನೆಲ್ಲ ಮುಂಜೆಲ್ಲ ಲೇಟ್ ಆಗಿದ್ವಿ ಇವತ್ತು
ಹೌದು
ಹ್ಮ್ ಲೇಟಾಗಿ ಎದ್ದು ಸ್ವಲ್ಪ ಕಾಲೇಜ್ ವರ್ಕ್ ಇತ್ತು ವರ್ಕ್ ಫಿನಿಶ್ ಮಾಡ್ಕೊಂಡು
ಹಾ
ಹ್ಮ್
ಹ ಹಾ ಎಲ್ಲ ನೋಡಿದ್ರಿ ಕ್ರಿಕೆಟ ಕ್ರಿಕೆಟ ಕ್ರಿಕೆಟ್ ನಮ್ ತಮ್ಮನೂ ಕ್ರಿಕೆಟ್ ಆಡಕ್ ಹೋದ ಕಾಲ್ ಹಚ್ಚಕ ಟೈಮ್ ಇಲ್ಲ ಅವನಿಗೂ
ಹೌದಾ ಹ್ಮ್ ಸ್ವಲ್ಪ ನೆಟ್ವರ್ಕ್ ಬ ಇಶ್ಯೂ ಇತ್ತಲ್ಲ ಅದಕ್ಕೆ ನಾನು ಕ್ರಿಕೆಟ್ ಆಡಕ್ ಹೋಗಿದ್ದೆ ಇ ಇಲ್ಲಿ ಆಪಲ್ ಇರ್ತತ್ತು ಹ್ಮ್ ಚೆನ್ನಾಗ ಆಯ್ತು
ಹ್ಮ್ ಯಾರ್ ವಿನ್ ಆಗಿದ್ರ ಲಾಸ್ಟ್ ಈಗ ನೀವ್ ವಿನ್ ಆಗಿದ್ರ ಅಪೋಸಿಟ್ ಟೀಮ್ ಅವರ
ಒಂದ್ ಮ್ಯಾಚ್ ಆಡಿಲ್ಲ ನಾವು ಒಂದ್ ಫೈವ್ ಸಿಕ್ಸ್ ಮ್ಯಾಚ್ ಆಡಿದ್ವಿ
ಫೈವ್ ಸಿಕ್ಸ್ ಮ್ಯಾಚ್ ಜಸ್ಟ್ ನಾರ್ಮಲ್ ರ್ಯಂಡೋಮ್ ಹೌದಾ
ಟೂರ್ನಾಮೆಂಟ್ ಏನ ಅಲ್ಕ ಕ್ರಿಕೆಟ್ ಆಡೋ ಏನು ಬೇಕಾಗಿಲ್ಲ ನಮ್ಗೆ
ಹೌದಾ ಬಿಸಿಲು ಎಲ್ಲಿ ನೋಡ್ತೀರಂತ ಕ್ರಿಕೆಟ್ ಆದ ಅಷ್ಟೇ ಗೊತ್ತು ಬಿಸಿಲಿದ ಅದನ್ನ ನಾನ್ ನೋಡದೇ ಇಲ್ಲ ನೀವುನು ನಮ್ ತಮ್ಮನು ಸೇಮ್ ಟು ಸೇಮ್ ಇದ್ದೀರಿ ಇಬ್ಬರು
ಆಟ ಇದ್ರೆ ಸಾಕು ಅದಕ್ ಬಿಸಿಲುಗೆ ಮಳೆಗೆ ಸಂಬಂಧ
ಹೌದಾ ಮತ್ತೆ ಏನ್ ಮಾಡ್ತಿದ್ದೀರಿ ಹೌದು ನಿಮ್ಗ ಈ ಲಾಸ್ಟ್ ಯಾವ್ ಮೂವಿ ನೋಡಿದ್ರಿ ನೀವು
ನಾವು ಮೂವಿಯಾ
ಹೌದು ಸಿನಿಮಾ
ಹ್ಮ್ ನೀವು ಅಬ್ಜೆಷನ್ ಅಂತ ಇವತ್ತು ನೋಡ್ತಿದ್ದೆ
ಹೌದಾ ಯಾವ್ದು ಅಬ್ಜೆಕ್ಷನ್ ಯಾವ ಮೂವಿ ಯಾವ್ ಲ್ಯಾಂಗ್ವೇಜ್ ಯಾವ್ ಲಾಂಗ್ ಗ್ವೇಜ್ ಅದು ಇಂಗ್ಲಿಷ್ ನೋಡ್ತೀರಾ ನೀವು
ಕೂಡ ನೋಡ್ತವಿ ಬಹಳ ತೆಲುಗು ಅ ತಮಿಳ್ ಮಲಯಾಳಿ ನೋಡುದು
ಹೌದಾ ಹಿಂದಿ ಆಗಿರೋದು. ದಿನ ನೋಡ್ತಿಲ್ಲ ನಾ ನೀವು.
ಹಿಂದಿ ನಾನು ಹೊಸವು ಯಾವ್ ನೋಡಿಲ್ಲ ಹಳೇವು ನೋಡಿದ್ದೆ.
ಹೌದು ಇದು ಬಿಚಾರ ಇನ್ನ ಯಾದ ತ್ರೀ ಇಡಿಯಟ್ಸ್ ಚೆನ್ನಾಗಿರ್ತಾವ ಹಿಂದಿನಲ್ಲಿ. ಮತ್ತೆ ಸುಶಾಂತ್ ಸಿಂಗ್ ಮೂವೀಸ್ ತುಂಬಾ ಅಂದ್ರೆ ತುಂಬಾ. ಹ ಇಷ್ಟ ಬಟ್ ನೋಡಕ್ ಹೋಗಿಲ್ಲ ಅಷ್ಟೇ.
ಸಿಿಂಗು ನೋಡಿದ್ದೀನಿ ನಂದು ಪೋರ್ ನೋಡಿದ್ದೀನಿ ರಣಬೀರ್ ಕಪೂರ್ ಬಾಳ ನೋಡಿದ್ದೀನಿ.
ಹೌದಾ ರಂಬೀರ್ ಕಪರ್ದು ಚೆನ್ನಾಗಿರ್ತಾವ ಅವಊರದು.
ಚೆನ್ನಾಗಿರ್ತಾವ ಸ್ಟೋರಿ. ರಿಲ್ಲ ರಾಕ್ ಸ್ಟಾರ್ ಬರ್ಸ್ಪಿ ಮತ್ತೆ. ದಿಿಲ್ಲೇ ಮುಶ್ಕಿಲೆ ಇ ದಿಲ್ಬಚಾರ ಅವೆಲ್ಲಾ ಇರ್ತವೆ ಹೌದು.
ನೋಡ್ಬೇಕೇಕ್ ನಾನು ಅದ ಒಂದು ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಸೇವ್ ಮಾಡ್ಕೊಂಡ್ ಇಟ್ಟಿದ್ದೆ. ಬಟ್ ಈಗೇನ್ ಕಾಲೇಜ್ ಸಿಗ್ತಿರ. ಹಾ ಸುಶಾಂತ್ ಸಿಂಗ್ಂದು ಸುಶಾಂತ್ ಸಿಂಗ್ ನ ನಾಕ್ ಮೂವೀಸ್ ಎಷ್ಟು ಮೂವೀಸ್ ಇದಾವಲ್ಲ ಅವವು ನೋಡ್ಬೇಕು. ರೀ ವಾಚ್ ಮಾಡ್ಬೇಕಂತ ಯೋಚನೆಲ್ಲ ಇದ.
ಇದಾವ ಫಿಫ್ಟನ್ ಏನೋ ಇದ ಹ್ಟ. ಫ ಇದಾವೆ ಸಿಕ್ಸ್ ಓರ್ ಸೆವೆನ್ ಇಟ್ಟ ಇದಾವೆ ಅಷ್ಟೇ.
ಹೌದಾ.
ಹ್ಮ್.
ಹ್ಮ್ ನಾನ್ ನೋಡ್ಬೇಕು ಬಟ್ ಈಗ ನನ್ ಎಕ್ಸಾಮ್ಸ್ ಟೈಮ್ ಅಂತ ಹೇಳಿದ್ದ್ನ.
ನೀನ್ಯೂ ಮೇ ಬಿ ಸುಶಾಂತ್ ಸಿಂಗ್ ಮೂವೀಸ್ ಅಲ್ಲಿ ಶ. ಎಂ ಎಸ್ ಧೋನಿ ಮತ್ತೆ ಚಿಚೋರೆ ನೋಡಿರ್ತೀರಾ ಬೇರಡೆ.
ಎಮ್ ಎಸ್ ಡೋನ್ ನೋಡಿಯಕ ಹೋಗಿಲ್ಲ ನಾನು. ಅದು ಕ್ಲಿಪ್ಸ್ ಕ್ಲಿಪ್ಸ್ ನೋಡ್ಕೊಂತ ಇದ್ದೆ ಹೌದೌದು.
ಹ್ಮ.
ಕ್ಲಿಪ್ಸ್ ನೋಡ್ ತಕ್ಷಣ ಅಂದ್ರೆ ಸಾಕಾಗದು ಬೇಡ ಬೇಡ ನನ್ಗೆ ಇ ಅಂತ ಸ್ವಲ್ಪ ಎಮೋಷನಲ್ ಇರ್ತೈತಲ್ಲ ಅದು. ಅದಿಕ್ಕೆ ನೋಡಕ್ ಹೋಗಿಲ್ಲ ಅದ್ ಮೂವಿ. ಪಿಕ್ಚರ್ ನೋಡಿಲ್ವಾ ನಾವು ಹಿಂದಿ ಮೂವೀಸ್ಗು ಅಷ್ಟ್ ಟಚ್ ನಲ್ಲಿ ಇಲ್ಲ ಬಟ್. ಸೇವ್ ಮಾಡ್ಕೊಂಡ್ ಇಟ್ಟಿದ್ದೆ ಇನ್ಸ್ಟಾಗ್ರಾಮ್ ನಲ್ಲಿ ಬಿಟ್ಸಸ್ ಬರ್ತವಲ್ಲಾ. ಒಂದೊಂದ ರೀಲು ಅದ್ ನೋಡಿ ಕಂಪಲ್ಸರಿ ನೋಡ್ಬೇಕ. ನೋಡ್ಬೇಕಕ್ ಅನ್ಕಿದ್ರೆ ಬೇರೆ ರೀಲ್ ಬರ್ತೈತಿ ಅದಕ್ ಶಿಫ್ಟ್ ಆಗ್ತ ಮತ್ತೆ ಮೂಡ್ ಚೇಂಜಸ್ ಆಗ್ತೈತಿ. ಮತ್ತೆ ಕ್ರಿಕೆಟ್ ಎಷ್ಟ ಜನ ಆಡಿರಿ ನೀವು.
ಕಿಕೆತ್ತು.
ಎಷ್ಟ್ ಜನ ಆಡಿದ್ರು ಇವತ್ತು.
ಕ್ರಿಕೆಟ್ನಾ.
ಹಾ.
ಹ್ಮ ನಾವ ಒಂದು ಬಾ ನಮ್ಮ್ ಹಾಸ್ಟ್ಲ್ ಅಲ್ಲಿ ಇದೀ ಎರಡು ಹಾಸ್ಟ್ಲ್ ಇದ್ದಾವೆ ಎರಡು ಹಾಸ್ಟ್ಲ್. ಸೇರಿ ಒಂದು ಟ್ವೆಂಟಿ ತರ್ಟಿ ಮೆಂಬರ್ಸ್ ಇರ್ತೀವಿ.
ಇಪ್ಪತ್ ಮೂವತ್ತು ಜನ ಆಡಿದ್ರ ಕ್ರಿಕೆಟ್ ಇವತ್ತು.
ಮೇ ಮಾಡ್ಕೊಂಡ್ ಆಡಿದ್ವು.
ಹೌದಾ ಅಷ್ಟು ಜನನುೂ ಆಡಕ್ ಬರ್ತಾರೆ ಇವತ್ತೆಲ್ಲಾ ಕಖಾಲಿ ಇದಾರ ನಿಮ್ಮ್ ಮಾಸ್ಲರ್ಸ್.
ಎಲ್ಲಾ. ರ ಇಲ್ಲ ಈವ್ನಿಂಗ್ ಹೋಗಿದ್ದು ತ್ರೀ ತರ್ಟಿ ಮೇಲೆ ಎಲ್ರು ಬಹಳಷ್ಟ ಜನ ಆಫ್ಟರ್ನೂನ್ರೆಗ ಇರ್ತವಲ್ಲ.
ಹೌದೌದು ತ್ರೀ ತರ್ಟಿ ಆದ್ಮೇಲೆ ಎಲ್ಲರೂ ಖಾಲಿ ಆಗಿರ್ತಾರ.
ಹ್ಮ್ ಅದು ಬೇರೆ ನಮ್ ಕಾಲೇಜ್ ಅವರು ಒಂದು ಫಿಫ್ಟೀನ್ ಮೆಂಬರ್ಸ್ ಇದೀವಿ ಹಾಸ್ಟ್ಲ ಅಲ್ಲಿ.
ಹಾ.
ನಮ್ದೇ ಆಗ್ಬಿಡುತ್ತೆ ಎರಡ್ ಟೀಮ್ ನಿಯರ್ ಟು ಟೂ ಟೀಮ್ಸ್ ಆಗ್ತವೆ ನಮ್ದೆ.
ಹೌದಾ ಹ್ಮ್.
ಮತ್ತೆ ನಿಮ್ಗೆ ಯಾವ್ ಬೈಕ್ ಅಂದ್ರ.
ಬೈಕಾ
ಹೌದೌದು
ಹ್ಮ್ ಬೈಕ್ಲ್ಲಿ ಅಂದ್ರೆ ಎಲ್ಲ ಈಗ ನಾರ್ಮಲ್ ನಮ್ಮ್ ಲೋಕಲ್ ಏರಿಯಾಸ್ಗಾದ್ರೆ ಸ್ಪ್ಲೆಂಡರ್ ಚೆನ್ನಾಗಿರುತ್ತೆ
ಹೌದು ಸ್ಪ್ಲೆಂಡರು ಇರೋ ಬೈಕ್
ಹ್ಮ್ ಇದು ಈ ಕಡೆಗೆ ಹಾ ಸ್ ಟಿಿವಿಯಸ್ ಹೌದು
ಹೌದೌದು ಅಲ್ಲಿನಲ್ಲಿ ಚೆನ್ನಾಗಿರ್ತೈತಿ ಚೆನ್ನಾಗ್ ಯೂಸ್ ಆಗುತ್ತಾ ಎಕ್ಸ್ಪೆಷಲ್
ಆಗಲ್ಲ ಟವ ಎಸ್
ಹ್ಮ್ ಹೌದೌದು ಬೈಕ್ ಆಗಲ್ಲ ಟಿ ಎಸ್ ದೋಶ್ ನೋ
ಹ್ಮ್ ಎಕ್ಸ್ ಎಲ್ ಹಂಡ್ರೆಡ್ ಅದು ಮತ್ತೆ ಟಿ ಎಸ್ ಅಂದ್ರೆ ಕಂಪ್ನಿ ಆಗುತ್ತೆ ಎಕ್ಸಲ್ ಹಂಡ್ರೆಡ್ ಭೈ ಕ್ಸ ಅಲ್ಲಿ ಏನು ಕವಸಕ್ಕೆ ಆಲ್ಮೋಸ್ಟ್ ಬಹಳ ಜನಕ್ಕೆ ಇಷ್ಟ
ಹೌದು ಪ್ರವಾಸ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಇನ್ ಕೇಸ್ ನೀವು ಬೈಕ್ ಯಾವ್ ತಗೋಬೇಕ ಅನ್ಕೊಂತಿದೀರಿ
ನಾ ಅಡ್ವೆಂಚರಸ್ಗೆ ಆದ್ರೆ ಅಡ್ವೆಂಚರಸ್ಗೆ ಇದು ಹಿಮಾಲಯನ್ ಮತ್ತೆ ಬಿ ಎಮ್ ಡಬ್ಲ್ಯೂ ಚೆನ್ನಾಗಿ ಇರ್ತದೆ
ಹಾ ಹಿಮಾಲಯನು ಓೆಾಪಾ
ಮತ್ತೆ ಇದು ಚೆನ್ನಾಗಿರುತ್ತೆ ಜಿ ಟಿ ಸಿಕ್ಸ್ ಫಿಫ್ಟಿ ಮತ್ತೆ ಹ್ಮ್ ಕ್ಲಾಸಕ್ ತ್ರೀ ಫ್ಟ ರಾಯಲ್ ಎನ್ಫೀಲ್ಡ್ ಚೆನ್ನಾಗುತ್ತತ್ತ
ಕಾಸ್ತ್ ತ್ರೀ ಫಿಫ್ಟಿ ಅಷ್ಟ್ ಅಡ್ವೆಂಚರ್ಗ ವರ್ಕ್ ಆಗಲ್ಲ
ಅಡ್ವೆಂಚರ್ಗಲ್ಲ ಎಲ್ಲ ಲುಕ್ ಲುಕ್ಗ ಅಷ್ಟೆ ನಾರ್ಮಲ್ ಓಡ್ಸುತ್ತೆ
ನಮ್ಮನ್ನ ಕ್ಲಾಸಕ್ ತಗೊಂಡಿದ ಬ್ಲ್ಯಾಕ್ ತ್ರೀ ಫಿಫ್ಟೀನ್ ಅದನ್ನು ಅನ್ಕೊಂತ ಬುಲೆಟ್
ಕ್ಲಾಸಸ್ಿಗೆ ತ್ರೀ ಫಿಫ್ಟಿನೇ ಇರೋದು ಬೇರೆ ಯಾವ್ದದಿಲ್ಲ
ಹೌದಾ ಅಟ ೀ ಫಿಫ್ಟಿ ಬೇರೆ ಬೇರೆ ಇದಾರೆ
ಹಂಟರ್ ಹಂಟರ್ ಹಂಟರ್ ಒಂದು ಇದೆ ಥೀ ಟೆನ್ ಅನ್ನೋದು ಆರ್ ಎಸ್ ಎಸ್ ತ್ರ್ರೀಟನ್ ಅನ್ನೋದು ಒಂದು ಇದು ಇದೆ
ಹೌದಾ ಹ್ಮ್ ಹ್ಮ್ ನಾನು ಹಿಮಾಲಯ ಇ ಇಲ್ಲಾಂದ್ರೆ ಜೀಟಿ ತಗೋಬೇಕ ಅನ್ಕಂದ್ರೆ ಫಸ್ಟ್ ನಾನನ್ ಇರೋ ವೈಟ್್ಗ ಆ ವೈ್ಟಟ್ಗ ಕಂಪಾರಿಸನ್ ಮಾಡಿದ್ರೆ ತಗೊೊಳ್ಳೇ ಬಾರ್ದ ಅನ್ಸ್ತೈತೆ
ಹ ಅದು ಹೈಟ್ ವೇಟ್ ಬಿಡ್ರಿ ಹೈಟ್ ಇದ್ದೀರಾ ನೀವು ಗಾಡಿಗೆ
ಹ ಐಮನಗ್ ಸೆಟ್ ಆಗಲ್ಲ ಬಿಡ್ರಿ ಜೀಟಿಗ ಆದ್ರೂ ಸೆಟ್ ಆಗ್ತೀನಿ ಬಟ್ ಜಿಟಿ ವೇಟ್ ಜಾಸ್ತಿ ಇರ್ತೈತಲ್ಲ ಹಾ ಬೇಟ್ ಇರ್ತೈತಿ
ಹ್ಮ್
ಬಟ್ ಕ್ಲಾಸಿಕ್ ನಾನು ಆಲ್ರೆಡಿ ಡ್ರೈವ್ ಮಾಡಿದ್ದೆ ಚೆನ್ನಾಗಿದೆ ಬಟ್ ಅಡ್ವೆಂಚರ್ಸ್ಗ ವರ್ಕ್ ಆಗಲ್ಲ ಅಂತ ಬಿಟ್ಟಿದ್ದೆ ನಾನು ಅಡ್ವೆಂಚರ್ಸ್ಗ ವರ್ಕ್ ಆಗಲ್ಲ ಅಂತ ಕ್ಲಾಸಿಕ್ ಬೇಡ ಅಂತ
ಎಲ್ಲ ಕ್ಲಾಸಿಕ್ ಲೋಕಲ್ ಏರಿಯಾಸ್ಗ ಅಷ್ಟೇ ಅಡ್
ಅಷ್ಟೇ ಆಫೀಸ್ ನಿಂದ ಹೋಗೋದು ಬರೋದು ಇಲ್ಲೇ ಬೆಂಗ್ಳೂರ್ನಲ್ಲಿ ಅಡ್ಡಾಡೋದು ಬಟ್ ಎಲ್ಲಿಗಾದ್ರೂ ಲಾಂಗ್ ಡ್ರೈವ್ಸ್ಗಂದ್ರೆ ಸೆಟ್ ಆಗಲ್ಲ ಅದು
ಲಾಂಗ್ ಡ್ರೈವ್ಸಿಗೆ ಇದು ತಗೋಬೇಕು
ಮತ್ತೆ ದೊಂದು ಯ ಅದು ಹೈಲೈಟ್ ಆಗ್ತಿದೆ ಅಲ್ಲ ಅದು ಯಾವ್ದದು ಎಲ್ಲೋ ಕಲರ್ ಎಲ್ಲೋ ಕಲರು ಅಲ್ಲ ಒಂಥರ ನಮ್ಮ ಮಾಮ ರೀಸೆಂಟ್ ಆಗ ತಗಳಿದ್ರು ಯ ಎ ಎಸ್ ಯಾವದು ನನ್ಗೂ ಅಷ್ಟು ಗೊತ್ತಿಲ್ಲ
ಹೌದು ಏನು ನನಗೂ ನನ್
ಅದು ಅಡ್ವೆಂಚರ್ ಬೈಕ್ ಅದನ್ನ ಹಾಕೊಂಡು ಎಲ್ಲಿಗ್ ಹೋಗಿದ್ರು ಮಾಮವರು ಬೀಚ್ ಸೈಡುಗಾ ಹ್ಮ್ ಅವರು ಇರೋದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಮಾಮ ಅವರು ಹ್ಮ್ ಮತ್ತೆ ನೀವ್ ಯಾವಾಗ ತಗೋಬೇಕು ಅನ್ಕೊಂತಿದ್ದೀರಿ ಬೈಕ್
ಹ್ಮ್ಜಾಬ್ ಸಿಕ್ಕಿಂದ ಅದು ಜಾಬ್ ಸಿಕ್ಕಿಂದ ತಗೋಬೇಕು ಗಾಡಿ ಹ
ಜಾಬ್ ಆಲ್ಮೋಸ್ಟ್ ಕಾಲೇಜ್ ನಲ್ಲ ಟ್ರೈ ಮಾಡ್ ರಾ ನೀವು
ಹ್ಮ್ ನೈಂಟಿ ಪರ್ಸೆಂಟ್ ಕಾಲೇಜಲ್ಲೇ ಟ್ರೈ ಮಾಡ್ಬೇಕು
ಮತ್ತೆ ಸ್ಕಿಲ್ಸ್ ಏನಾದ್ ಡೆವಲಪ್ ಮಾಡ್ಕೊಂಡಿದ್ರಾ
ಮಾಡ್ಕೊತಿದ್ದೀನಿ ಇನ್ನು ಇನ್ನು ಡೆವಲಪ್ ಆಗಿಲ್ಲ ಮಾಡ್ಕೊತಿದ್ದೀನಿ
ಹೌದಾ
ಹ್ಮ್ ಈಗ ನೆಕ್ಸ್ಟ್ ಡಿ ಎಸ್ ಎ ಮಾಡ್ಕೋಬೇಕು ಈಗ ಡಿ ಎಸ್ ಸ್ಟಾರ್ಟ್ ಮಾಡ್ಬೇಕು ಹ್ಮ್ ನೀವು ಸ್ಟಾರ್ಟ್ ಮಾಡಿದ್ದೀರಾ ಡಿ ಎಸ್ ಎ ನ
ನಾ ನ ಸ್ಟಾರ್ಟ್ ಮಾಡಕ್ ಹೋಗಿಲ್ಲ ಹಾ ನಮ್ ಫ್ರಂಡ್ಸ್ ಕಿಸಸ್ತಿದ್ರು ನಿನ್ ಜೊತೆ ಮಾತಾಡ್ತೀನಲ್ಲ ಮತ್ತೆ ಶ್ಟಾರ್ ಮಾಡಿದ್ರು ಯಾರ್ ಜೊತೆ ಮಾತಡಾಕತಿ ಅಂತ ಅವ್ರ ಬೇರೆ ಕೆಲ್ಸನಲ್ಲ ನಮ್ ಗೆಲತಿಯರ್ಗ
ಹ್ಮ
ಹ್ಮ್ ನಿಮ ಕಡೆ ಯಾರ್ಗಂಗ ಕಡ್ಸವವಾ
ಹಾ
ನಿಮ್ ಕಡೆ ಯಾರೋ ಅಂಕ ಆಡ್ಸಲ್ಲ ಹುಡ್ಗಿ ಜೊತೆ ಮಾತಾಡ್ತಿದ ಅಂತ
ನಾಾನಾ ಫಸ್ಟ್ ಆಫ್ ಆಲ್ ಅವ್ರ ಜೊತೆನೇ ಇರಲ್ಲ ಈ ಈ ತರ ಮಾತಾಡ್ತ
ಹೌದಾ ಬೆಸ್ ಶೋಸ್ಬಿಡ್ರಿ
ಹ್ಮ್ ಹ್ಮ್ ಸರಿ ಆಯ್ತು ನಿಮ್ಗೆ ಯಾವಾಗ ಬೇಜಾರಾದ್ರೆ ಕಾಲ್ ಮಾಡಿ
ಸರಿಯಾದ್ರೆ ಹ್ಮ್ ಧನ್ಯವಾದಗಳು